ಹ್ಮ್
ನೀಯಾ ಕ್ಯಾಮರಾ ಎಡ್ತುಲೇ ಲಾಷ್ಟತಾನ ಬೋಟ್ಟು ನೀ ಏ ನ ನಾ ಹೆಮ್ಮರ್ ಹೊಡಿತೀನ್ ದಗ್ ದಗ್ ಪಟಾಕ್ಷ ಹಚ್ತಿನಿ ನೋಡು ಹಾ ಸರಿ ಮಾಗನ ಅ ಪಟೆ ಎಲ್ಲ ಲ್ಡ್ ಪೀಕ್ ಬಿಟ್ಟ ಹೊಸಕು ಹೌದಲ್ಲ ಅಪ್ಡೇಟ್ ತಗೊಂಡ ಕೊಡ್ತ ಇದೆ ಏ ಕುಟ್ಟು ತೊಗೊ ಯಾರೆ ಕೊಟ್ಟ ಅದೇ ನೀವು ನೀ ಎಂತ ಹೋಗಬೇಕು. ಆರಿಷ್ ನೀ ಏನ್ ತೊಗೊತಿ ಎಂ ಟು ಫೋರ್ ತೊಗೊತಿ ಏನ್ ಇಲ್ಲ ಡ್ರ್ಯಾಗಾನೋ ಡ್ರ್ಯಾಗನೋ ಅದ ಏನು ಡ್ರ್ಯಾಗನೋ ಇದು ಹೆಸುರಿ. ನೀ ಡ್ರ್ಯಾಗಾನೋ ಅವ ಒಳಗ ಬಂದ ಇಲ್ಲಿ ಒಳಗ ಬಂದಾ. ಯಾಕ ತುಕಾ ಮಾಡಾಕ ಬಂದಿ ಇಲ್ಲಿ ಅದಾವ ತಡಿ. ಬಂದ್ರಲೆ ಎಚ್ ಆರ್ ನೀ ಧೂಳಾ ಮಾಡ್ತಿ ಮೊದ್ಲ. ಏ ಟೀಮ್ಎಟ್ ಹಾಕ್ಕೊಂಡ ಬಿದ್ದಾಳ ಇಕಿ ಬರ್ರಿ ಲೆ ಇವನ್ ಬಳ್ಳಿ. ಹೊಸು ನಿತ್ಯ ಬಿದ್ದಿದ್ದು ಅಲ್ಲಿ ಅದಕ್ಕ ಏ ಒಂದುಕ್ಕೆ ಬರಲಿಲ್ಲ ಅಲ್ಲೋ. ಎತ್ತವಾಳ್ ಮಾಡಿದ್ವಿ ಇವನ್. ಬಾ ಇಲ್ಲಿ ಬಾ ಇಲ್ಲಿ ನೀ ಬಂದ್ರ ಸಜ್ಜ ಆಗ್ತೇತಿ ಇದೊಂದ ಒಂದ ಆಡು. ಎಂಟ ನಿಮಿಷ ಏನರ ಆಡು ಆಮ್ಯಾಲ ಬರ್ತೇನಿ. ರೆಡಿಯಾಗಿ ಕೊಡಾಕ್ ಬರಾವ್ ಅದಿ. ಇನ್ನೊಂದ ಬಿಹಾರ್ ಹಚ್ತೇಲೆ ಎಂಟ ನಿಮಿಷ ಆಗತ್ತ.
ಯಾರ್ ಆಡಾತಾರಿ.
ಒರಿಜಿನಲ್ ದಿ ಸ್ಪೋರ್ಟ್ಸ್ ಅಲ್ಲ ಫಸ್ಟ್ ಟೈಮ್ ಆಡಾತಿರಿ ಏನ್. ಏಫಸ್ ಹಂಗ ಅದು ಮೊದ್ಲು ಹೆಂಗ ಆಡ್ತಿದ್ದೀ ಬರೇ. ಅಲ್ಲಲೇ ಬಾಡಿನ ಆಯ್ತಿ ಲೆ ಆದ ಬಾಡಿ ಆಯ್ತಿಯ. ಯೂಟ್ಯೂಬ್ದಾಗ ನೋಡ್ತೀತಿಯೋ ಏನ ಏ ಬಾಡಿ ಆಯ್ತಿ ತಮ್ಮ.
ಏ ಮ್ಯಾಕ್ಸೆಲ್ ತೊಗೊಂಡಇರ್ತೀನಿ ನಾ ಮ್ಯಾಕ್ಸೆಲ್ ತೊಗೊಲುದ ಈಗ.
ಲೂಸ್ ಮ್ಯರೆಕ್ಸ್.
ಇದು ನಿಮ್ ಮನೆೇ ಬಾರ ಎಕ್ಸಿಟ್ ಅದಲ್ಲೋ ಎದಕ್ಕೋಳೇ.
ಯಾರು ಬಂದೇ ಇಲ್ಲ ಅದರಾಗ.
ಪ್ರಾತ್ನಗ ಇರುತ್ತಿದ್ರ ಏನೋ ಅವ್ರ.
ನಾರ್ಮಲ್ ಇತ್ ನೋಡ ಅದ ಬಿಡ್ರಿ ಎಲ್ಲ ಮಾಸ್ಟರ್ ಆಯ್ತಿ ಬಿಡ್ರಿ
ಆರ್ ವರ್ಷ ಮತ್ ಏನ್ ಮಾಡ್ರಿ ಅಂದ್ರೆ ಇದು ಮಾಡಿವ ತೋರ್ಸಾಕ ಇಟ್ರಿ ನೀವು. ಹೇಳಿ ಎಲ್ಲಿ ಇರತ್ತಾರ ರಿ ಇಲ್ಲಿ. ಎಲ್ಲಿ. ಇಲ್ಲಿ ಒಳಗ. ಏ ಏನ್ ಆತಿ ಎಲ್ಲರೂ ಒಬ್ಬರು ಆಯತ ಮಗಾನ ಇದು
ಸರಿತ ನನ್ನ ಇರು ಒಂದ ಕೇಳ ಬಿಡ ಹು ನೀವೇ ಇಬ್ಬರೂ ಒಂದು ಅವರೇ ಇಬ್ರು ವಂದನ
ಹಾ ಬಗೀಚಾ ಮಾಡತತಿ ಜಲ್ಲ ರೆಸಾರ್ಟ್ ಲೇಔಟ್ ತಿಂಡಿ ತ ರೆಸಾರ್ಟ್ ಲೇಔಟ್ ನೀ ಹೊಡಿ ಎಲ್ಲಾಮ ಇನ್ನೇ ಎಲ್ಲಲ್ಲ ವಾಟ್ ಹ್ಯಾಕರ್ ಹ್ಯಾಕರ್ ಎಂಟ್ರಿ ಬುಟ್ಟಿಗಟ್ಟಲೆ ಹೊಡ್ಲೇ ಅದ ಹೋದಾ ಒಂದು ನಿಮಿಷಕ್ಕೆ ಬರ್ತದ ಒಂದ್ ನಿಮಿಷಕ್ಕೆ ಬರ್ತದ
ಅದಪ್ಪ
ಸಹಿಸಿ ಸಹಿಸಿ ಸಾಕಾಗಿತ್ತ ನನಗೆ ಹೇ ಸುಮ್ನಿರಲೇ ನಂಗ್ ಕುತ ಓಟ್ ಸೈಡ್ ಸೊಂಡಾಗ ತು್ಣಿ ಹೊಡಿ ಅವನಿಗೆ ಎಷ್ಟ ನಿಂದು ಇದ ಇಷ್ಟನೆ ನಿ ಒಂದ ನ ಅಡ್ಯಾ ಒಂದ್ ಬುಲೆಟ್ ಹೊಡದ್ರ ನಾ ಕಾಲ್ ಆಾಕ್ತನ ಸುಳ್ಮಗ ಹ ಎಂದ್ರ ಏನ ಆಗಲ್ತ ಏನ ಇ ಅದೇ ಹ ಕೆಲಿ ಆಾಗ ಗ ಸಿಕ್ತ ನ ಆ ಬ ಮ ಮ ಅವನು ಅವನು ನಲ್ಲಾ ವಳಸ ಹ ನೀವು ನೋಡಕತರ ಅಂತ ಹ ಮತ್ತಾನ ಏನು ಹ ಅಡಾ ತಿ ಬಿಡ ಆದರ ನಡ ಮುೆ ಒಳ್ಳ ಹವ ಹ ಬ ಅ್ಣ ನೀನು ಮಾನಸಿಕನವಾಸಾಯ ಹಿಡ್ತಿದ್ದ್ ಮಧ್ಯೆ ಮಾತ ಹ್ಮ್್ಮ ಹ್ಮ ಇಡಿ ತ ಸಿವು ನ ಫಯರ್ ಮಾಡ್ದ ಅಷ್ಟ ವಾರ್ ಬಿಡ್ ಹ್ಮ ಬಿ ಒಟುತ್ತ ಶ ಎ ನೀ ಎಂಪಿಡಿಬೇಕಗ ಇಪ್ಪತ್ತೆಂಟಲ್ಲ ನೂತ್ತೆಂಟ ಬಟದೋ ಇ್ರ ಜ ಗವ ಬಡಿ ಅಂಓಊ ನ್ ಅಂಬಡಿ ಬದಲ್ಲೇ ಅ